ಹಾ ಕೇಳ್ತದ್ರಿ
ಹಾ ಕೇಳತದ್ರಿ ಅದು ಫಸ್ಟ್ ನ ಮ್ಯಾರೇಜ್ ಆಗಕ ಫಸ್ಟ್ ಇಲ್ರಿ ಅವೆಲ್ಲಾ ಮಾಡ್ತಿದ್ದ ರಿ
ಯಾರು
ಹ್ಮ್ ನಾಲ್ಕಕ್ಕೆ ಏದ್ದಿ ಬನ್ನಿ ಗಿಡಕ್ ಹೋಗಿ
ಹ್ಮ್ ಎಲ್ಲ ಮಾಡಿದಾರಿ ಈಗ ಇಲ್ಲಿ ಇ ಬರನ ಇದ್ರ ಇಲ್ಲಿ ಎಲ್ಲಿ ಇಲ್ರಿ
ಹ ನಮ್ದು ಅದೇ ಆಗ್ಯದ್ ನೋಡ್ರಿ ಇಲ್ಲಿನ ಸ್ವಲ್ಪ ದೂರ ಆಗ್ತವ್ರೆ ಬೆಳಿಗ್ಗೆ ಅಂದ್ರೆ ಜಾಸ್ತಿ ಇಲ್ ಪರ್ಚನೆ ಇಲ್ಲ ಅಲ್ರರಿ ನಮ್ಗ-
ಹಾ ಹಾ ರೀ
ಅವ್ರು ಅವ್ರ ಪಾಡಿಗ್ ಅವ್ರು ಹೋಗ್ಬಿಡ್ತಾರ. ಎದ್ದು ಹಾ ರೀ
ಆ ಹೊಲ್ದಾಗ ಹೋಗಬೇಕಂದ್ರೆ ಇವ್ರ ಬರಲ್ತಾರಿ ನಮ್ಮ್ ಮನೆಯವ್ರು. ದಿನಾ ನಾ ಬರ್ಲೋ ನೋಡ್ ನಿ- - ಅಲ್ ಹೆಂಗ ಆಟದ್ ಜಲ್ದಿ ಮೊದ್ಲೆೇ ಅಲ್ಲಿ ಯಾರು ಇರಲ್ರಿ ಹ
ಹ್ಮ ಇವರು ಒಟ್ಟೆ ಎದ್ದಳದ್ ಇಲ್ರಿ ಬೆಳಿಗ್ಗೆ ಎಬ್ಸಿದ್ರ ಲೇಟಾಗಿ - - ಅದಕ್ಕೆ ಸುಮ್ ಅಲ್ಲೆಲ್ಲಾ ಮಾಡ್ತಿದ್ರ ಮದ್ವೆ ಆದ್ಮೇಲೂ ನಮ್ಮೂರಲ್ - - ಎರಡು ವರ್ಷ ಮಾಡಿದ್ರರೆ ಇಲ್ ಬಂದ್ಮೇಲೆ ಇಲ್ಲ ಬಿತ್ ಬಿಡ್ತೀನಿ.
ಹ್ಮ್
ಹ್ಮ ಅದಕ್ಕೆ ಏನ್ ಮಾಡ್ಬೇಕು ಅದೆಲ್ಲಾ ಮಾಡ ಬಾರಿ ಒಳ್ಳೇದ ಆಗತ್ ಅಂತ ಹೇಳ್ತಾರೆ ಮಂದಿ ಮತ್ತ.
ಹಾ ಹೌದ್ರಿ
ಅಂದ್ರ ಅದು ಜಾಸ್ತಿ ಅದ್ರದ್ದು ಪ್ರಭಾವ ಏನಂದ್ರ ಅಂದ ಮದ್ವೆ ಆಗ್ಲಾರದ್ರ ಮದ್ವಿ ಆಗ್ ಆಗುತ್ತಾ ಕೆ ಮಾಡ್ಲಿಲ್ಲ ಮತಾದು ಹಿಂಗ ನಾವ್ ಏನೋ ಒಟ್ಟೆ ಏನಾರು ಬೇಡ್. ಬಂದ್ರ ಅದೇನೋ ಕರಿಣಿಸ್ರ ಕಣಿಸ್ತನಪ್ಪಾ ಅಂತ ಐತಿರಿ ಅದ್ರ ವಾಡಿ ಇಲ್ಲಿ ಒಬ್ರು ಜೊತೆಗಿದ್ರೆ ಹೋಗ್ ಬಂದ್ಬಿಡ್ತಿದ್ದೆ ಅದು ಮಾಡಿದ್ರನು ಒಂಬತ್ ದಿನ. ಅದೆರಿ ಅದ್ರದ್ದು ಒಂಥರ ಮೈಂಡ್ ಎಲ್ಲಾ
ಹ್ಮ್ ಫೀಲಿಂಗ್ ಚಲೋ ಇರ್ತದ್ರಿ
ಹಾ ರೀ ಅದ್ರ ಬೆಳಗ್ಗೆ ಎದ್ದಿರ್ತೀವಿ - - ಏನೇನು ಅ ದೇವ್ರದು ಮೈಹಿಮೆನೊ ಏನೋ ಗೊತ್ತಿಲ್ಲ ಇಲ್ಲ ಅವತ್ತಿನ್ ದಿನ ಒಂಬತ್ ದಿನ ಹೆಂಗ್ ಎದ್ದಿರ್ತಿವ ಏನೂ
ಹಾ ರಿ ನಂದ ನಾನು ಒಂಬತ್ ದಿನ ಉಪವಾಸ ಇರ್ತೀನ್ ರಿ ಅದ್ರೊಳಗ್ ಹೂ ಹಂಗ ಚಲೋ ಹಿಂಗ್ ಆಕ್ಟಿವ್ ಇರ್ತಿದೆ ನೋಡ್ರಿನಾ.
ಹೌದಲ್ರಿ ಅಂದ್ರೆ ಫುಲ್ ಒಂದ ತಿಗ್ಳು ಒಪ್ಪತ್ತು ನಿಮಿ
ಪುಲ್ ಉಪಾಸನೆ ರೀ ಸಂಜೆ ಕಷ್ಟ ಏನಾರ ಹಿಂಗ ಆ ಸಾಬೂುದಾನಿ ಅದು ತಿನ್ನೋದು ಮುಂಜಾನೆ ಹಡ್ದ ಇದು ಬರೆ ಹಾಲು ನೀರು ಅಷ್ಟೇ.
ಆ ಹಾ
ಹ್ಮ್
ಬರ್ತ ಆದ್ರೆ
ಹ್ಮ ಅಂದ್ರೆ ನಮ್ಮ್ ಮನ್ಯಾಗ ದೀಪಾ ಅದವ್ರಿ
ಹಾ ರೀ
ಅಂಗಾಗಿ ಉಪವಾಸ ಇರ್ತೀನಿ
ಹ್ಮ ಹಾ
ಹ್ಮ್
ಅಂದ್ರ ಲಾಸ್ಟ್ನ ದಿನ ಕಳ್ಸದು ಇದು ಅಭಿಷೇಕ ಮಾಡ್ತಾರೆ ಅಂ ಗುಡಿಗೆ ಅ ಇಲ್ಲಲ್ಲ.
ಹ ಹಾ ಅಂದ್ರ ದೀಪಾ ಹಾಕದಂದ್ರ ಹೆಂಗಿರ್ತದಂದ್ರೆ ಘಟ ಸ್ಥಾಪನೆ ಅಂತ ಮಾಡ್ತಾರಲ್ರರಿ.
ಹ ಹಾ ರೀ
ಅಂದ್ರ ಒಂದ್ ಮಡಕೆ ಇಟ್ಟಿ ಅದು ಅದ್ರ ಏನಂತರ ಒಂಬತ್ ತರ ಧಾನ್ಯ ತಂದಿ ಮುತ್ತಿನ ಮಣ ತಂದಿ ಹಾಕಿ ಒಬ್ಬ ತರ ಧಾನ್ಯ ತಂದಿ ಅದ್ರ ಮ್ಯ ಹಾಕಿ ಅವು ಸಸಿ ಬೆಳೆಸ್ತಾರಿ ಒಂಬತ್ ದಿನ. ಅದಕ್ಕ ಡೇಲಿ ಸೊಲ್ಪ್ ಸೊಲ್ಪ್ ನೀರ್ ಹೊಡ್ಯೋದು ಅಂಬಾಬೖ ಅಲ್ ಪೂಜೆ ಮಾಡದು.
ಹಾ ರೀ
ಹಾ ಹಿಂಗ ಮಾಡದ್ರೆ ಹಾ ಮತ್ತ ಅದ್ ಐದನೇ ದಿನ ಅದೂ ಅದು ಅ ತರಗಾತ ಮಾಡ್ತಾರೆ. ಅಂದ್ರ ಪೂರಿ ಗತ್ಲನೆೇ ಇರ್ತವ್ರಿ ಅದ್ರೊಳಗೆ ಸ್ವಲ್ಪ್ ಸ್ವೀಟ್ ಹಾಕಿ ಮಾಡಿರ್ತರಿ.
ಹ್ಮ್ ಹ್ಮ್
ಅದು ಮಾಡಿ ಅದು ಕಟ್ತಾರಿ ಅದು ಕಟ್ಟೆ ತರ ಮತ್ತ ಏಳೇದ ದಿನ ಹಿಂಗ ದಪಾಟಿ ಮಾಡ್ತಾರಿ ನೆವದ್ಯಕ. ಹ್ಮ ಮಾಡಿ ಅದು ಹಾ ಎಲ್ಲಾರ್ಗ ಹಂಚ್ತಾರ ಅಂದ್ರೆ ನಮ್ಮ್ ಮನೆ ಯಾರೆ ಹಿಂಗ್ ನಮ್ ಕ್ಲೋಸ್ ಇದವರಿಗೆ ಅದು
ಹ ಹಾ ರೀ ಅಂದ್ರೆ ನಿಮ್ ಮನೇಲ್ಲೇನ್ರಿ?
ಹಾ ರೀ
ಹ ಹಾ
ಇಲ್ಲಿ ನಮ್ ಊರಾಗ ಬಿ ಹಂಗೆ ಮಾಡ್ತಾರೆ ಎಲ್ಲರು.
ಹೌದ್ರಾ ಹ ಹಾ ಈ ಕಡೆ ಇಲ್ ನೋ ಅ ಏನಿಲ್ಲೊ ಬರ ಹೊತ್ ಒಂಬತ್ ದಿನ ಪೂಜೆ ಅಷ್ಟೇ ಮಾಡದ್ರಿ. ಲಾಸ್ಟ್ನೆ ದಿನ ಅಷ್ಟ ಯಿ ಹೋಳ್ಗಿ ಅದು ಮತ್ತೆ ನೈವೇದ್ಯ ಅಂದ್ರ ಅಮ್ಮಗ ಹೊಕ್ಯರಿ ಉಡಿ ತುಂಬ್ ತರಲ್ರಿ ಉಡಿತುಂಬಿ ಎಡೆ ಇಟ್ ಇಟ್ಟ ಬರ್ತಾರೆ ಅಷ್ಟೇ. ಅಂದ್ರ ಫಸ್ಟ್ ಗೆ ಏನೂ ಇದಿಲ್ರಿ ಬರೆ ಒಂದ್ ಕಟ್ಟಿ ಇತ್ರಿ ಅಷ್ಟೇ ಕಟ್ಟ್ ಟ್ಟಿಗೆ ಅದು ಗಿಡ ಅಂತಾರಲ್ರಿ ಬನ್ನಿ ಗಿಡ ಬನ್ನಿ ಗಿಡ ಬೇವಿನ್ ಗಿಡ ಜೇಂತ್ ತಿರ್ದಿದ್ ಆಯ್ತ್ರಿ ಅಲ್ಲಿ ಹೋಗ್ತರ್ ಕಟ್ಟಿ ಪೂಜೆ ಮಾಡ್ಕೊಂಡ್ ಬರ್ ಇದು ಹಂಗೆ ಬೆಳಿತಾ ಬೆಳಿತಾ ಎಷ್ಟು ಎರಡು ವರ್ಷನೊ ನಾಲ್ಕು ವರ್ಷ ಆದ್ಮೇಲೆ ಗುಡಿ ಆಯ್ತ್ ರಿ ಅಲ್ಲಿ. ಗುಡಿಯಾಗಿ ಪ್ರತಿ ವರ್ಷ್ ಲಾಸ್ಟ್ನೆ ದಿನ ಅಭಿಷೇಕ ಮಾಡಿಸಿ ಉಡಿ ತುಂಬಿ ಊಟ ಹಾಕಿಸ್ತಾರೆ ಇವಾಗ.
ಹ್ಮ್ ಹ್ಮ್ ಹ್ಮ್
ಆದ್ರೂ ಒಂಬತ್ ದಿನ ಮಾತ್ರ ಫುಲ್ ಹಬ್ಬ. ಹಬ್ಬನೇ ಇರ್ತದ್ರೆ ಅಕ್ಕಿದ್ ಮಾತ್ರ ಅಮ್ಮನ್
ಹ್ಮ್
ಅದೊಂದ್ ಮಾಡ್ಬೇಕು ಹ್ಮ.
ಎಲ್ಲಾ ಮಾಡ್ಬೇಕ್ ಅನ್ಕೋತೇವ್ರಿ ಆದ್ರ ಅದ್ವಿಕ್ಕೆಲ್ಲಾ
ತಾಯ ನಮಗ
ಯಾರ ಇರ್ಬೇಕು
ಹ್ಮ್ ಅಂದ್ರೆ ನಾವ್ ಏನಾರು ಮಾಡ್ತೀವಿ ಅಂದ್ರ ಹಿಂದ ಹರಿದೆಯಿದ್ದ್
ಇಲ್ಲಿ ಹಾ ಅದನೂ ಆಯ್ತ್ರಿ ಮತ್ತ ನಾ ಇಲ್ಲಿ ಹಿಂಗ ಯಾರ ಜೋಡಿ ಯಾರರ್ ಇರ್ಬೇಕ್ರಿ. ಹಂಗ ಮಾಡೋರು ಇಲ್ಲಿ ಆ ನಮ್ಮ್ ಊರಗ್ ಹಂಗೆಲ್ಲ ಮಾಡಲ್ರಿ ಇನ್ನ ದೇವಿ ಅಂದ್ರ ದೇವಿ ಕುಂದರ್ಸಿರ್ತಾರಲ್ರಿ.
ಹಾ ರೀ
ಅಲ್ಲಿ ಹೋಗಿ ಹಿಂಗ ನಮಸ್ಕಾರ ಮಾಡ್ಯದು್ ಬರ್ತಾರೆ ಉಡಿ ತುಂಬಿ
ಹ್ಮ್ ಹ್ಮ್
ಹಿಂಗೆ ಎಲ್ಲಿ ಬರಲ್ರಿ ಯಾರು ನಾನೇ ಲಾಸ್ಟ್ ಒಂದ್ಸಲ ಏನ್ ಮಾಡಿದರಿ ಏಳು ದಿನ ಮಾಡಿದರಿ ನಮ್ಮ ಮನೆಯವ್ರಿಗೆ ಹಂಗೆ ನೆಸ್ಸತ್ನ ಕರ್ಕೊಂಡ್ ಹೋಗ್ತರಿ ನಾ್ ಮತ್ತೆ ಅದು ಬಯಲಾತ್ ರೀ
ಹ್ಮ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ಪದ್ಧತಿ ಇರ್ತಾವ
ಹಾ ಹಾ ರೀ
ಹಾ
ಅವ್ನಿಗ್ ಸುಮ್ನೆ ಅಬ್ಸ್ಕೊಂಡ್ ಕರ್ಕೊಂಡ್ ಹೋಗ್ತತಿವಿ ಅವನಿಗ್ ನ ಆಗಂಗ ಹಂಗ ಹಂಗತ ಬಯಲಾ ರಿ ಆ ಅಲ್ಲಿ ಸ್ವಲ್ ಸಮಯಪಾತಿತ್ ನಾವ್ ಮನದತ್ ಏನಣ್ಣ ಈಗಿದ್ರ ಈಗ ಅವ್ರ ಬರಲ್ಲರಿ
ಹ ಬ ಎಲ್ಲ ಅನುಕೂಲ ಇರ್ಬೇಕೇರಿ ಮತ್ತತ್ ಅಲ್ಲಿ ಹೆಂಗ ಮಾಡ್ ಕೋತಾ ಬಂದಿರ್ತಾರಲ್ಲಾ ಅದ್ರ ಮೇಲೆ ಹೋಗತ್ ಅದೇನ್ ಡಿಪೆಂಡ್ ಆಗುತ್ತೆ ಈಗ ಎಲ್ಲಾರೂ ಮಾಡಿದ್ರ ಒ ಒದ್ಬರ್ ಬಿಟ್ರ ಅವ್ರು ಮಾಡ ನಾವ್ ಮಾಡ್ಬೇಕು ಅನ್ನಂಗ ಅನ್ಸಿದ ಗ ಹ್ಮ್ ಆ ಊರಾಗದ ಪದ್ದತಿನೇ ಇಲ್ಲ ಅಂದ್ರೆ ನಾವ್ ಮಾಡ್ಕೋದಿಕ್ಕೇನ್ ಹೊಸ ಪದ್ದತಿ ತ
ಹಾ ಹಾ ಮತ್ತ ಅದು ಪೂಜೆ ಮಾಡಿದಕ್ ಬಿ ಅಲ್ಲಿ ಮಂದಿರ ಒಂದ ತರ ವಿಚತ್ರ್ರ ನೋಡತ್ರಿ ಈಕ ಏನ್ ಮಾಡ ಉಂಟಾಳೆಲ್ಲಿದಕ್ಕ ಹ್ಮ ಅದು ಎಲ್ಲ ನಮ್ಮ್ತ್ ಅವ್ರಿಗೆ ಅನಾನ ಮ ಆ ಜೋಡಿ ಬೇರೆ ಅವ್ನಿಗ್ ಭ ಕರ್ಕೊಂಡ್ ಹೋಗ್ತಿ ಹಾಂಗ ಹಿಂಗ ಹೌವಾ ಬಿಡೋದು
ಅಂದ್ರೆ ಅವ್ರ್ದ ನೆಗೆಟಿವ್ ತಿಥಂಕ್ ಹೋಗ್ಬಿಡತಾರ ಅವರು ಮತ್ತ ಏನಾರು ಮಾಡ್ತಾರಪ್ಪ ಮಾಡ್ತಾರಪ್ಪಾ ಏನಾರು ಮಾಡ ಇಷ್ಟ ಜಾಸ್ತಿ ಅನುಮಾನಗಳು ಮಾಡ್ಲಂದ್ಮಲ್ಲ
ಅವರು
ಹ್ಮ ಹ್ಮ
ಒಂದೊಂದ್ ಅಲ್ ನಮ ಅಲ್ ನಮ್ಮೂಊರಾಗ ಪೂರಾ ಮಂದಿ ಹೆಂಗ ಉಡಿ ತುಂಬ ಕುಕೊಳಕತ್ರಿಲ್ರರಿ ಪೂರಾ ಹಣೆ ತುಂಬಾ ಕುಂಕುಮ ದೊಡ್ಡದ ಆಗ್ಬಿಡ್ತಿತ್ ನೋಡ್ರಿ ಅಷ್ಟ ಮಂದಿ ಬಂದ ಬಂದ್ ತುಂಬ್ತಿರು ಅಷ್ಟ್ ಮಂದಿ ಆತಿತ್ತು
ಹ್ಞ ನಮ್ಮೂ್ರಗೂ ಒಂದು ಹದಿನೈದು ಮಂದಿ ಇಪ್ಪತ್ ಒಂದೇ ತನಕ ಬರುತ್ ಅಲ್
ಹ್ಮ್ ಹಾ ರೀ
ಜಾಸ್ತಿ ಹೋಗ್ತಾರ ಬೆಳಗ್ಗೆ ಎದ ತಕ್ಷಣ ಹೋಗ್ತಾರ ಅಂದ್ರ ಬಾಳ ದೂರ ಆಗುತ್ತೆ ಬಾಜಾರ್ ಒಳ ಹಿಂಗ್ ಹೋಗ್ಬೇಕಲ್ಲಾ ನಡ್ಕೋತ್ ಹೋಗ್ಬೇಕು ರಾತ್ರಿ ಅಕಡ ಇಕ್ಕಡ್ ನೋಡಿದ್ರ ಭಯ ಆಗತ್ ಅದಕ್ಕೆ ಸುಮ್ನೆ ಬಿಟ್ಟವ್ರು ಮತ್ತ ಅಮ್ಮ ಕುಡಿಸಕೊಟ್ಲು ಅಂದ್ರೆ ಮಾಡೋದು
ಹ್ಮ್ ಹ್ಮ್
ಫಸ್ಟ್ ಅಂದ್ರೆ ಮಾಡ್ಕೋತ ಬಂದವರು ಬಿಡ್ಬಾರ್ದಂತ ನಾ ಮಾಡ ಮತ್ತೆ ಇಲ್ಲಿ ಅನುಕೂಲ ಅನನುಕೂಲ ಆದ್ರೆ ಬಿಟ್ ಬಿಡ್ತಿವಿ ಮತ್ತೆ ಇಡೋದೆ ಆಗ ಹೊಲ್ ಅದು ಪೂಜೆ ಮಾತ್ರ
ದಐ ಅಂದ್ರೆ ಮಾಡಸ್ಕೊತತಿ ತೋರ ಹೆಯಾಂಗ ಭ ಹ್ಮ್ ಹಾ ರೀ
ಇದ್ದಂಗ್ರ ಅಮ್ ಬ್ತೀನಿ
ಹಾ ಹಾ ರೀ
ಹ
ಅದು ಏನಂತಾರ ಇದು ಹಿಂಗಗೆ ಆತದ್ರಿ ಅ ಒಂದ ನಾನು ಏನೋ ಎಲ್ಲಿ ಹೋಗ ಅಂದರ ಮಂತ್ರಾಲಯಕ ರೀ ಹೋಗ್ಬೇಕು ಹೋಗಬೇಕು ಅನ್ಕೊಳತಿದರಿ ಒಟ್ಟ ಆಗಲ ಆಗೇತ್ರಿ ಒಂದ್ಸಲ ಈಗ ಇು ಶ್ರೀಶಲ್ ಪದ್ರ ಪಾದಯಾತ್ರೆ ಹೋಗಿದ್ದೆವು ಅವಾಗ ಅಲ್ಲಿ ಹೋದಕ್ರಲ್ಲತ್ ಅಂತ ಅವ್ರ ಆಕಡದಕಡೆ ಅಲ್ ಮಂತ್ರಾಲಯಕ್ ಭ ಹೋತಾರತ್ ನನ್ ಗೊತ್ತೇ ಇದ್ದಿದ್ದಿಲ್ಲ ಬರಕ್ರ ಅವ್ರ ಕರ್ಕೊಂಡ್ ಹೋದ್ರಿ ಅವಾಗ ಅಂದ್ರ ಅವ್ರು ಅವ್ರಗ್ ಯಾವಾಗ ಕರ್ ಕರ್ಸ್ಕೊಳದಿರ್ತೋ ಅವಾಗ ಕರ್ಸ್ಕೊತಾರ ಅವ
ಅಷ್ಟೇ ಅಷ್ಟೇ ಅಷ್ಟೇ ಹ ಅದು ಮದತಾರೆ ಹ ಎಷ್ಟು ವರ್ಷ ಅಂದ ಹ್ಮ್ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಟದ್ ಆಗದ ಇಲ್ರದ ಅದ ಅದ ಕೂಡ್ ಟೈಮ್ ಕೂಡ್ ಬರ್ಬೇಕಲ್
ಹೌದ್ರಿ
ನಾವೆಲ್ಲ ಕುಕ್ಕೆ ಸುಬ್ರ್ಮಣ್ಯ ಅರ್ಲಿ ಇಲ್ಲಿ ಏನೇನೋ ಅವರೆಲ್ಲ ಬಿಡ್ಕೊಂಡಾರೆ ಇನ್ನು ಇನ್ನವರ್ಗೂದಾನ ಅರಕ ಮುಡಸ ಹೇಳಲ್ರಿ ಹೋಗ್ಬೇಕು ಹೋಗ್ಬೇಕಂತ್ರ ಅದ ಟೈಮ ಕೂಡ್ಬರವಲ್ತ್ರಿ
ಹ್ಮ್
ಏನ್ ಮಾಡಬೇಕು
ಹೌದ ಹಂಗಗೆ ಆತದ್ರಿ ಹ್ಮ
ಇಾಗ ಮನೀ ತೇರಿದ ಹೋಗೇ ಎಲ್ರು ಹ ಮನೆಗ್ ಮೇನ್ ಮನೆ ದಗ ಹೋಗ್ಬೇಕೇ್ರಿ ಆದ್ರ ಮದ್ವಿ ಟೈಮ್ ಒಂದು ಕೊರೋನಾ ಬಂತತ್ಲ್ರಿ ಕೊರೋನಾ ಟೈಮಂಗ ಆಯ್ತು ಹ್ಮ್ ಕೊರೋನಾ ಟೈಮ್ ಆಯ್ತು ಎಲ್ಲಾ ಊರು ಅವೆಲ್ಲಾ ಪಫಿಕ್ಸ್ ಮಾಡಿದ್ದೀವ್ರೀ ಹಂಗಾಗಿ ಅದು ಬರ ಅ್ರಂದ ಹೋಗ್ಲೇ ಅಲ್ಲ ಬಟ್ವಿ ಮತ್ತ ಮುಂದ್ ಕೂಡೇ ಬರಲ್ಲ ಹಾಗಗದ್ರದು ಅದಕ್ಕೆ ಇನ್ನೊಬ್ಬ ನಮ್ಮ ಮೈದ್ ಮುದ್ವಿ ಆಗವದಂದ್ರೆ ಅವಾಗ ಹದನ
ಹ
ಮಾಡಿದ ಏನ್ಗತ್ತೇನ್ರಿ
ನಾಳೆ ಹಚ್ತನ್ರಿೀ
ಹಾ ಸರಿ ರ